ಹಾ ನಮಸ್ಕಾರ ಆಯ್ತು ಮೇಡಮ್
ಹಾ ನಂದಾಯ್ತು ಏನ್ ಮಾಡ್ತಾ ಇದ್ದೀರಾ?
ನಾವ್ ಮೈಸೂರ್ ಬಂದಿದ್ದೆ ಸ್ವಲ್ಪ್ ಕೆಲ್ಸಿತ್ತು. ಹಾ ವರ್ಕ್ ಹ್ಮ್ ಇನ್ನೇನ್ ಮೇಡಮ್ ಹೆ ಹೇಳಿ ಮೇಡಮ್ ಏನ್ ತಿಂಡಿ ಮಾಡಿದ್ರಿ. ಹ್ಮ್ ಬ ತು ಇಲ್ಲೇ ಮೇಡಂ ಇಲ್ಲೇ ಹೋಟ್ಲಲ್ ತಿಂದೆ ಐಶ್ವ ಹಾ ಹಾ ಹಾ ಬೇಗ ಬಂದ್ಬಿಟ್ಟಿದ್ದೀನಿ. ಹ ಮೇಡಮ್ ಬೆಳಿಗ್ಗೆ ಏಳು ಗಂಟೆಗೆ ಹೊರಟೆ ಹಾ ಸ್ಕೂಲ್ ಹೋಗ್ತಾ ಇದ್ರು ಮೇಡಮ್. ಅಡ್ಮಿಷನ್ ಎಲ್ಲ ಆಯ್ತು ಹೋಗ್ತಾ ಇದ್ರಿ ಮತ್ತೆ ಇನ್ನೇನ್ ಮೇಡಂ ಮಳೆ ಎಲ್ಲ ಜೋರ ಈ ನಿಮ್ಮೂರ್ ಕಡೆ.
ನಮ್ ಕಡೆ ಮಳೆ ಅಂದ್ರೆ
ಹ್ಮ್ ಮಳೆ ಇಲ್ಲ ಹಾ ಹಾ ಹಾ ಹಾ ನಾವ್ ನಿನ್ನೆ ಮನ್ನ ಹಸರು ಅಲ್ಸಂದೆ ಎಲ್ಲ ಹೊಡುದ್ರಿ ಮಳೆ ಇಲ್ಲ.
ಮಳೆನೇ ಇಲ್ವಾ ನಿಮ್ಗೆ
ಮತ್ತೆ ಒಂದೋಯ್ತು
ಅದೇ ನೀವು ಮಳೆ ಊದ್ಮೇಲೆ ಮಳೆ ಊದ್ಮೇಲ್ ತಾನೆ ಅಲ್ಲಿ ಬಿತ್ತನೆ ಮಾಡೋದು
ನಾವು ಈಸಲ ಮಾಡ್ರಿ ಯೇಲಿಗೂ ಈದಿಯಲ್ಲ. ನೀರ್ ಕಟ್ಟತಿ
ಹೌದಾ
ಸ್ಪಕ್ರ್ ಹಾಕ್ಬೇಕು ಮ್ ನಾಳ ನಳಿ ಸ್ಪಿಕ್ ರ್ ಹಕ್ಬೇಕಕ್ ಮಾಡ್ವಿ ಹ - ಹಾ ಹಾ ಹೌದು ಕಣಪ್ಪ ಹೌದು ಏನ್ಮಾಡೋದು ಮಾಡ್ಬೇಕಲ್ಲ ಬದುಕ್ಬೇಕಲ್ಲ. ಏನ ಹಾ ಅದ ಪಾಠದ ಬರ್ತರ್ತಾರೆ ಹೌದು ಹೌದೌದು. ಹುಶಾರಿಲ್ಲ. ಎನು ಮತ್ತೆ ಹೇಳಿ ಮೇಡಮ್
ಹಾ ನಿಮ್ಮ ಲಾಸ್ಟ್ನ ಹುಡ್ಗನು ಹುಡ್ಗ ಅಲ್ವಾ ಲಾಸ್ಟ್ ಪಾಪು
ಹಾಂ ಹುಡಗ ಹುಡಗ. ಹ್ಮ್ ಹಾ ಒಂದು ಅಡ್ಮಿಷನ್ ಮಾಡ್ಸ್ತೀನಿ ಕೆಜಿಗೆ ಹ ಹ ಅವನು ಅವನಿಗೆ ಅವಿ ಹೋತಾ ಇದ್ದಾನ ಈಗ ಏನ್ ಇವತ್ತು ಆಗಲ್ಲ ಅಂತಿಲ್ಲ ಏನ್ ಅವ್ರ ಅಕ್ಕನು ಅವನು. ತಪರುತ್ತೆ ಅಂದ್ರೆ ಈಗ್ ಒಂದ್ ಫಸ್ಟ್ ಏನು ಅನೋದ್ರೆ ಯು ಕೆ ಜಿ ಕೊಡಸ್ಬೇಕತ ಅಂತ ಅಂದ್ರೆ ಅಕ್ಕನೂ ತಮ್ಮನ್ನು ಬೇರೆ ಮಗರು ನಾವು ಹ ಹಾ ಹಾ ಹ ಹೋಗಲ್ಲ ಅಂತನ ಅಂತಿದ್ದ ಏನೋ ನೈಸ್ ಮಾಡ್ಬಿಟ್ ಬಂದೆ ಇಲ್ಲ ಇಲ್ಲ ನಾವು ಗೌರ್ಮೆಂಟ್ ಶೀಲ ಇ ನಮ್ಮ ಮ ಊರ್ ಪಕ್ಕನೇ ಗವರ್ನಮೆಂಟ್ ಶಾಲೆ. ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದೆ ಹ ಪಿ ಎಂ ಶ್ರೀ ಅನ್ಬಿಟ್ಟು ಹೊಸ ಪ್ರಾಜೆಕ್ಟ್ ಆಗಿದೆ ಮೂರ್ ವರ್ಷ ಆಯ್ತು ಆ ಮೂರ್ ವರ್ಷ ಇದು ಎಲ್ ಕೆ ಜಿ ಯು ಕೆಜಿ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಇಂಗ್ಲಿಶ ಪಿರಿಯಡ್ ಮುಗಿತು ಕನ್ನಡ ಬೆರೆ ಕಡೆ ಎರಡೂ ಇದೆ. ಇಂಗ್ಲಿನಲ್ಲಿ ಬೋಧನೆ ಮಾಡಬೇಕು ಕನ್ನಡದಲ್ಲಿ. ಬೋಧನೆಮಾಡಬೇಕು ಆ ಥರ ಹ್ಮ್ ಚೆನ್ನಾಗಿದೆ. ಅದ ಗೌರ್ಮೆಟ್ ಚೆಲಾಗಿ ಸ ಪ್ರೈವೇಟ್ಲಲ್ಲೇ ಒಂದೇ ಸ್ಕೂಲು ಒಂದೇ ಸ್ಕೂಲು ಚೆನ್ನಾಗಿದೆ ಅಲ್ಲಿ ಸಿಗಳು ಮಾಮೂಲಿ ಬಡ ಮಕ್ಕಳು ತಿ ಮಕ್ಳೆ ತರಲ್ಲ ಹಂಗೆ ನೋಡ್ಕೊಳ್ಳೋರ್ಲ್ಲ ಆದರೆ ಅವ್ರು ಸಿ ಸಿ ಅಂದ್ಬಿಟ್ಟು ಜೆ ಜೆ ಒಂದು ಹುಷಾಗಿರ್ತಾರ ಅವರು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಶೌಚಾಲಯ ಇರಬೇಕು ದೇ, ನೀರು ಇರಬೇಕು, ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಒಂಥರ ಅದು ಹ ಅದೊಂದು ವಿಸಿಟ್ ಇತ್ತು ನಂಗೆ ನಾನು ನಮ್ಮ ಮೇಡಮ್ ಎಲ್ಲಾ ಹೋಗಿ ಮಾಡ್ಕ ಬಂದ್ವಿ. ಹಂಗೆ ಪಕ್ತದಲ್ಲಿತಲ್ಲ ಮದ ಬೆಟ್ಟ ಹೋಗೋಣ ಅನ್ಬಿಟ್ಟು ಪ್ಲಾನ್ ಮಾಡಿದ್ರು ಅಲ್ಲೇ. ಒಯ್ತಾ ಒಯ್ತಾ. ಹ ಆಮೇಲೆ ಪ್ಲಾನ್ ಮಾಡ್ಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಜೊತೆಗೆಲ್ಲ ಮಾತಾಕೊಂಡು ಸ್ವಲ್ಪ ಬೇಗ ದರ್ಶ್ನ ಮಾಡೋತರ ಮಾಡ್ಕೊಂಡು ದರ್ಶ್ನ ಮಾಡ್ಕೊಂಡು ಊಟ, ಹಾ ಇನ್ಸ್ಪೆಕ್ಟರ್ ಹೇಳ್ಕೊಂಡ ಸೇವ್ ಮಾಡಿ ಫೋನ್ ಮಾಡಿ ಇಷ್ಟೊತ್ತು ಯ ಅವ್ರ ಸ್ವಲ್ಪ ಒಳಗಡೆಲ್ಲ ಕರ್ಕೊಂಡ ಹೋಗೆಲ್ಲ ತೋರ್ ತೋರ್ ದೇವಸ್ಥಾನ ಎಲ್ಲ ಮಾಡ್ಸಿದ್ರು ಆಮೇಲೆ ದರ್ಶ್ನ ಅಲ್ಲ ಹಲೋ ಹ ಊಟ ಮುಗಿಸಿಕೊಂಡು ಆಮೇಲೆ ಬಂದ್ವಿ ನಾನ್ ಬರುವಾಗ ನಗರ ಎಂಟಗಂಟ ರಾತ್ರಿ. ಎಲ್ಲ ಆಯ್ತು ಕಲ. ಹಾ ಬಿಸಿ ಇದ್ದೇ ಅದಕ್ಕೆ ತಗಿಯಕ್ಕಾಗಿಲ್ಲ ಮೇಡಮ್ ಹ್ಮ ಹ್ಮ ಹೌ ಅಲ್ಲ ಈಗ ಫ್ರೀ ಆಗ ಈ ಥರ ಮಾತಾಡ್ಬೋದು ಎಲ್ಲ ನಮ್ಮ ಮೇಡಮ್ಮ ಬಸ್ ಮಾತಡ್ಕಲ್ ಮೇಡ್
ಹೌದೌದು ಗೊತ್ತಾಯ್ತು ಮತ್ತೆ ಅಂದ್ರೆ ಆತರ ಎಲ್ಲಾ ಮಾತಾಡಕ್ ಹೋದ್ರೆ ಅವರು ಇದ್ ಮಾಡ್ತಾರೆ ಏನು ಅಂದ್ರೆ ವರ್ಕ್ ವರ್ಕ್ ಮಾಡ್ತಿದ್ರೆ ಈ ಕಡೆ ಆ ಕಡೆ ಫೋಕಸ್ ಮಾಡಿದ್ರೆ ಅವರು
ಆಗ ಅಂತನನ್ ಮಾತಾಡ್ ಮತ್ತೆ ಇನ್ನೇನ್ ಮೇಡಂ ನೀವು ವರ್ಕ ಮಾಡ್ತಾ ಇದ್ರ ಹ ಹೊರ್ಗಿರ್ತಿಲ್ಲ ಏನ್ ಮಾಡ ಅಲ್ಸಂದ್ರೆ ಹೌರ ಅಲ್ಸಂದ ಉದ್ದು ಮತ್ತೆ ಹಸು ಹೆಸ್ರ್ ಬೆಳು ಹೆಸ್ರು ಕಾಳು, ಇಲ್ಲ ಮೊದ್ಲೆಲ್ಲ ಈಗ ಜೋಳ ಹಾಕ್ತಾ ಇದ್ರೂ, ಜೋಳ ಸ್ವಲ್ಪ ಯಾಕೋ ಒಂದ್ ಎರ್ಡ್ ವರ್ಶ್ ಮಿಶಿನ್ ತರಗ್ ಮಾಡ್ಬುಟ್ಟವ್ರೆ ಜೋಳ ಆದವೆ ಆ ಅದೇ ಫಸ್ಲ್ ಹಾಕದ್ರಿಂದ್ ದಾ ಬೇಡ ಆಯ್ ಮಾಡವ ಅಂತ್ ಹೇಳಿ ಜೋಳ ಹಸ್ರ್ ಇಲ್ಲ ಒಡ್ ಒಂದೂವರೆ ಎಕರೆಗ್ ಹಾಕ್ ಹ್ಮೂ ನೋಡ್ಬೇಕ್ ಈಗ ಮಾಡ್ಕಬೋದು ಮಾಳ್ ಸಿಗ್ತಾರಲ್ಲ ಆಳ್ ಸಿಕ್ತಾರಲ್ಲ ಮಾಡ್ಬೋದು ಎಲ್ಲಿ ಫಸ್ಟ್ ಬೇಗ ಅಣ್ ಆಯ್ತವ ಅವೆಲ್ಲ ಕಿತ್ಕೋಬೇಕು ಮಾಮೂಲಿ ಹಸಿನೂ ಮಾರ್ಬೋದು ಕೇಜಿಗ್ ಇಷ್ಟು ಅಂತ್ ನೋಡ್ಬೇಕು ಎಂಗ ಬತ್ತದ ಒಟ್ನಗ್ ಚನ್ನಾಗ ಬತ್ತದ್ ಅಲ್ಲಿ ಇದೇ ಪಸ್ಟ್ ಹಾಕಿರೋದು ಸ್ವಲ್ಪ ಈಗ ಇವತ್ತು ನಾಳೆ ಒಂದ್ ಮಳ ಒಡಬಿಟ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದ್ಬಿಡ್ತದೆ ಆಮೇಲೆ ಬೆದ್ರ ಒಂದ್ ಮಳ ಲೇಟ್ ಆದೂ ನಡೀತದೆ ಹೆಂಗೋ ಮಾಡ್ಕೊಬೋದು ಅದೇ ಮೊಳಕೆ ಬರ ದ್ರೊಳಗೆ ಒಂದು ಹ್ಮ ಮಳೆ ಹೋಗ್ಬಿಟ್ರೆ ಚಂದ ಹಾ ನೀವ ಏನಾಕಿದ್ರಿ ನಮೀಗ
ನಾವು ನೆನ್ನೆ ಮ ಅಲ್ಲ ಆ ನೆನ್ನೆ ಮೊನ್ನೆ ಮತ್ತೆ ಆಲೂಗಡ್ಡೆ ಹಾಕಿದೀವಿ
ಹಾ ಹಾ ಹಾ ಸುಮಾರು ಎ ರೈಟ್ ಇರುತ್ತ ಸ ಅದು ಒಂದ್
ಅದು ನೋಡ್ಬೇಕು ಈಗ ಹಾಕಿರೋದಲ್ವಾ ಮೂರ್
ಹಾ ಮೂರ್ ತಿಂಗ್ಳುಗ್ ಬರುತ್ತೆ ಹಾ ಹಾ ಹಾ ಹಾ ಒಂದು ಮೂವತ್ತು ರೂಪಾಯರ ನಿಂತ್ಗ ಬೇಕು ಅನ್ಸುತ್ತೆ ಅದಕ್ಕೆ ಗೊತ್ತಾಯ್ತು -ಗೊತ್ತಾಯ್ತು ಹ ಅದೆಲ್ಲ ಹೌಶ್ದಿ ಎಲ್ಲ ಹಾ ಎಷ್ಟು ಒಂದು ಒನ್ ನೂರ್ ಕೆಜಿಗ ಒನ್ ಮೂಟೆ
ಹಂಗಾದ್ ಅದು ಹಂಗಾದ್ರೆ ಒಂದು ಒಂದ್ ತುಂಡು ಈ ನಾವು ಅಷ್ಟ ಕಡಿಮೆ ತಗೊಂಡಿವಿ
ಹಾ ಹು ಹ ಹಾ ಹಾಂ ನೂರು ಕೆ ಜಿಗೆ ಹದಿನೈದು ರೂಪಾಯರು ಬಿಳಬೇಕು ಹು ಹಾ ಹಾಂ ಹಾ ಇಲ್ಲಾದ್ರೆ ಏನು ಅ ಅದೇ ರೈಟ್ ಇತ್ತುಂದ್ರೆ ಕಷ್ಟ ಹ ಹಾಂ ಸಾಲ ವಸ್ವಿ ಹು ಹ ಹಾ ಹಾ ಹಾಂ
ಏನ ಅಂದೆ ಹೆಂಗಿದ್ರು ಮೂರ್ ಎತ್
ಆ ಆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆ ಏನಿಲ್ಲ ರೈತರಿಗೆ ಭಾರಿ ಕಷ್ಟ ಆ ವ ಖರ್ಚು ಜಾಸ್ತಿ ಈವತ್ತಿನ್ ದಿನ. ಸಿಗಲ್ಲಾ ಅಂದ್ರೆ ನಮ್ ರೈತ್ರು ಬೆಳದ್ ಊಂ ನಮ್ ಸೈಡುನು ಆಲೂಗೆ ಆಲುಗಡ್ಡೆ ಏನ್ ಜಾಸ್ತಿ ಹಾಕಲ್ಲ. ಆ ಹನ್ನೂರು ಭಾಗದಲ್ ಹಾಕ್ತಾರೆ ಹನ್ನೂರು. ಅವ ನೂರು ಸೈಡಲ್ಲಿ ಪಿ ಜಿ ಪೊಳ್ಳಳ್ಳ ಹೊಟರು ಪೊಳ್ಳಳ್ಳ ಅಲ್ಲಿ ಎಲ್ಲ ತುಂಬಾ ಬೆಳಿತರ ನಮ್ಮಲ್ಲಿ ಯ ತೇರು ಅಪರೂಪ ಬೆ ನಮ್ಮಏನ್ ಬೇಕಾಗಿಲ್ಲ ಕೆಲಸಕ್ಕೆಲ್ಲ ಆಳಗಳ. ಕಿಳುವಗ ಕಿಳುವಾಗ ಆಳಗಳತ್ರ ಕಳಿಸಬೇಕ ಅಸುತ್ತೆ ಹೌದ ತಿಳಿಸ್ಬೇಕು ಹ ನೀವೇ ಮಾಡ್ತಂದ್ರೆ. ಐಸ್ಫುಟ್ ಅ ಕ್ಲೀನ್ ಮಾಡ್ಬೇಕು ಮಾಡಿದ್ದರು ತೊಳಿಬೇಕ.
ತೊಳಗಿಳ ಹಂಗಿಲ್ಲ ು ಕಿಳ್ತಾರೆ ಅದೇ ಗಿಡ ಇರುತ್ತಲ್ಲ ಅದನ್ನ ಏರ್ಕ ಕೀಳ್ತಾರೆ ಗಿಡ ಕಿತ್ತಾಗ ಗಿಡದಲ್ಲಿ ಏನಿರುತ್ತೆ ಅದ ಅದನ್ನ ಕಿತ್ಕೋತಾರೆ ಅದಾದ್ಮೇಲೆ ಬಾಯ್. ಎಲ್ಲಾ ಗಿಡಕಿ ತಾಕಬಿಟ್ಟ್ಮೇಲೆ ಭೂಮಿನ ಉಳುಮೆ ಮಾಡ್ತಾರೆ ಉಳುಮೆ ಮಾಡದ್ಮೇಲೆ ಅಲ್ಲ ಬಿದಿರ್ತಲ್ಲ ಆಲೂಗಡೆ ಅದನ್ನೆಲ್ಲ ಹಯಸ್ಕತಾರೆ ಆ ಎರಡ್ ಮೈ ಮೂರ್ ಮೈ ಉಳ್ತಾರೆ ಏರಲ್ಲಿ ಹೂತ್ತಾಗ ಹಾಯಸ್ತಾರೆ.
ಹಾ ಹ ಹ ಹ ಹ ಹ ಹ ತಮಿಳ್ನಾಡು ಸೈಡ್ ಹೋಗುತ್ತಾರೆ ಹಾ ನಟ್ಟುಕೊಳ್ಳೆ ಹಾ ಹಾ ಹಾ
ಆಗತ್ತೆ ಮೇಪಳ್ಳಾಗ ಹೋಗಿ ತಮಿಳುನಾಡಗೆ ಹೋಗ ಹಾಕೊಂಡ್ ಹೋಗ್ಬೇಕು ಇಲ್ಲಿಂದ
ಸರಿ ಸರಿ ಹಾ ಸಬ್ ಜೈಲ್ ಯಿ ಕೇಳಿದೀಯ ಆಯ್ತ ಆಯ್ತ್ರಿ ಮೇಡಮ್ ಆಯ್ತ ಹಾ